ಹಾಯ್
ಹಲೋ
ಊಟ
ಆಯ್ತು ನಿಮ್ದ
ನಮ್ದು ಆಯ್ತು
ಏನ್ ಮಾಡಿದ್ರಿ ಊಟ
ಊಟ ಚಪಾತಿ ಪಲ್ಯ ಅನ್ನ ಸಾರು
ಹ್ಮ್ ಏನ್ ಮಾಡಕ್ಕತ್ತಿ ನಾವು ರೊಟ್ಟಿ ಪಲ್ಯ ಅನ್ನ ಸಾಂಬಾರು
ಏನಿಲ್ಲಾ ಬಟ್ಟಿ ಪ್ಯಾಕ್ ಮಾಡಕೈತ್ತಿ ನೀವು ಮೋಹರಂ ಹಬ್ಬಕ್ ಹೋಬೇಕು
ಅಬ್ಬ ಜೋರಾ
ಹಾ
ಊರಿಗೆ ಹೋಗ್ತಿರೇನು ನಾಳೆ
ಹಾ
ನಾಳೆ ಊರಿಗೆ ಹೋಗ್ತಿರೇನು ಹಬ್ಬಕಂದೆ
ಹಾ ಹೋಗ್ಬೇಕು ನಿಮ್ಮ ನಿಮ್ಮೂರಾಮ್ ಮೊರಾಮ್ ಮಾಡಲ್ವಾ ನೀವು ಜೋರಿ
ಕ್ಕ ಡ್ರೆಸ್ ಹಾಕೋತೀರಾ ಸಾರಿ ಹಾಕೋತೀರಾ
ಡ್ರೆಸ್ ಹಾಕೋಬೇಕು
ಸಾರಿ ಹಾಕಲ್ವಾ
ಹೂ ಹೂ ಹಾಕಲ್ಲ
ಹ್ಮ್ ಎಕ್ಸಾಮ್ ಮುಗಿದ್ವ
ಹಾ ಮುಗ್ದ ಇವತ್ತಿಗೆ ಮುಗ್ದ
ಯಾವ ಪೇಪರ್ ಐ
ಪೊಲಿಟಿಕಲ್ ಇತ್ತು ಹಾ ಅದ್ ಚೆನ್ನಾಗ್ ಬರ್ದೆ.
ಟೋಟಲ್ ಎಷ್ಟು ಮಾರ್ಕ್ಸ್ ಇತ್ತು.
ಹಾ
ಟೋಟಲ್ ಎಷ್ಟು ಮಾರ್ಕ್ಸ್ ಇತ್ತು ಪೊಲಿಟಿಕಲ್.
ಟೋಟಲ್ ಏಟಿ.
ಏಟಿ
ಹ್ಮ್
ಅಂದ್ರೆ ಔಟ್ ಆಫ್ ಔಟ್ ಬರ್ದ್ ಬಂದಿರಾ.
ಹಾ ಬರ್ದ್ ಬಂದೀನಿ
ಹ್ಮ್ ಅಂದ್ರೆ ಇ ಇದು ಪೊಲಿಟಿಕಲ್ ಅಂದ್ರೆ ಯಾವ್ ತರ ಇರುತ್ ಆ ಸಬ್ಜೆಕ್ಟ್.
ಪೊಲಿಟಿಕಲ್ ಅಂದ್ರ ರಾಗ್ ರಾಜಕೀಯ ಬಗ್ಗೆ ರಾಜಕೀಯ ಅದು ಹಿಂದಿನ ಕಾಲದ ಇತಿಹಾಸ ಕಾಲದರು ಪ್ಲೇಟೋ ಅರಿಸ್ಟಾಟಲ್
ಹ್ಮ್
ಇವರು ಅಂಬೇಡ್ಕರು ಗಾಂಧಿ ತಾತ ಹಿಂದಿನ್ ಕಾಲದಲ್ಲಿ ಹೆಂಗ್ ಹೋರಾಟ ಮಾಡಿದ್ರು
ಹ್ಮ್
ಸ ಅದ್ರ್ ಬಗ್ಗೆ ಇರುತ್ತ.
ಹ್ಮ್ ಇವರೆಲ್ಲ ಬರ್ತಾರ ರಾಜ್ಯಶಾಸ್ತ್ರದಲ್ಲಿ
ಹಾ ಇವ್ರು ಬರ್ತಾರೆ. ಹ್ಮ ಅಂದ್ರೆ ಇವಾಗಿಂದ್ ರಾಜಕ್ ಕ್ಯದ್ದಲ್ಲ ಇದು ಭಾರತದ ಪೊಲಿಟಿಕಲ್ ನಮ್ದು
ಹ್ಮ್ ಅಂದ್ರೆ ಪೂರ್ವಕಾಲೀನ ರಾಜ್ಯಶಾಸ್ತ್ರ. ಹ್ಮ್ ಹಿಂದೆ ನಡೆದದ್ದೆ ಇವಾಗ್ ಅಧ್ಯಯನ ಮಾಡೋದು.
ಹ್ಮ್
ರಾಜ್ಯಶಾಸ್ತ್ರ ಅಂದರೇನು?
ಹ್ಮ್
ರಾಜ್ಯದ ಬಗ್ಗೆ ಅಧ್ಯಯನ ಮಾಡುವುದೇ ರಾಜ್ಯಶಾಸ್ತ್ರ.
ಆಮ್
ಎಕ್ಸಾಮ್ ಎಲ್ಲ ಬರೆದು ಬಂದಿರ ಇವತ್ತು ಫುಲ್ ಹ್ಯಾಪಿ. ಏನು ಪಾರ್ಟಿ ಮಾಡಿಲ್ವಾ ಎಕ್ಸಾಮ್ ಮುಗಿದ್ ಸಲ್ವಾಗಿ.
ಇಲ್ಲ ಇನ್ನು ಏನು ಮಾಡಿಲ್ಲ ಎಲ್ಲಾರ್ ಅವ್ರವ್ರ ಊರಿಗೆ ಹೋದ್ರು.
ಹ್ಮ್
ಇನ್ನ ನಾನ್ ನಮ್ಮ ಫ್ರೆಂಡ್ ಇವಿ ಅವ್ರು ಹೋಗ್ತಾರಾ ನಾನು ಹೋಗ್ತೀನಿ ಇವತ್ತ.
ಇವತ್ತೇ ಹೋಗ್ತೀರ
ಹ್ಮ್ ಹ್
ಹ್ಮ್ ಅಂದ್ರೆ ಇವತ್ತು ಎಕ್ಸಾಮ್ ಮುಗ್ದ್ ಎಲ್ಲಾ ಹೋಗ್ಬಿಟ್ರು ನಿಮ್ ಫ್ರೆಂಡ್ಸ್.
ಹಾ ನೀವು ಮೋರಂ ಕೇನ್ ಉಟ್ಕೊಂತೀರಿ.
ನಾವು ಡ್ರೆಸ್ ಹಕೋತಿವಿ.
ಹಾ,
ಎಂದನ್ನು ಮೂರಲ್ಲಿ ಮೂರಂ ಕೊನೆಯ ದಿನ.
ಶುಕ್ರವಾರ ಇಪ್ಪತ್ತೇಳನೇ ತಾರೀಕಿ.
ಹ್ಮ್. ಅಂದ್ರೆ ಬಟ್ಟೆ ಪ್ಯಾಕ್ ಮಾಡ್ತಾ ಇದೀರಾ.
ಹಾ,
ಇಷ್ಟು ದಿನ ಹಾಸ್ಟೆಲಲ್ಲಿದ್ದು ಇವಾಗ ಊರಿಗ್ ಹೊಂಟಿರಿ ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ.
ಖುಷಿ ಒಂದ್ ಕಡೆ ಫ್ರೆಂಡ್ಸ್ ಬಿಟ್ಟ ಹೋಗಕ್
ಓ ಫ್ರೆಂಡ್ಸ್ ಇರಲ್ವ ಅಂತ ಬೇಜಾರಾಗ್ತಿದಿಯೆ.
ಹ್ಮ್.
ಸನಅತ್ನ್ ಕರ್ಕೊಂಡುಗ್ರಿ ಹಬ್ಬಕ್ಕ.
ಇಲ್ಲ ನಾವು ಎಲ್ಲರೂ ಸೇರಿಲಿ ಮುದ್ಗಲ್ ಜಾತ್ರೆಗಿ ಹೋತಿವಿ.
ಹ್ಮ.
ಅದ್ಕಿನ ಎರಡು ಎರಡು ದಿನದಾಗ ವಾಪಸ್ ಬರ್ತೀವಿ ಹಾಸ್ಟಲ್ಗಿ.
ಅಂದ್ರೆ ಎಕ್ಸಾಮ್ ಮುಗದ್ರು ನೀಮ್ ಹಾಸ್ಟೆಲ್ ಅಲ್ಲಿ ಕರ್ಕೋತಾರ.
ಹಾ ಕರ್ಕೊಂತಾರ ಗೌರ್ಮೆಂಟ್ ಅಲ್ಲ ಇದ. ಕಂಪ್ಯೂಟರ್ಗೆ ಅದಕ್ ಹಚ್ಚಿರ್ತವಲ್ಲಾ. ಮತ್ತೆ ಕೋಚಿಂಗ್ ಕಲ್ಕ್ ಹಚ್ಚಿ ಇರ್ತಾರ ಕಾಂಪಿಟಿವ್ ಅದು ಓದಕ.
ಹ್ಮ.
ಕರ್ಕಂತಾರ.
ಹ್ಮ.
ಹೋಗ್ಲೇಬೇಕ ಅನ್ನೋದೇ ಎನಿ ಈ ಕಂಡೀಷನ್ ಏನಿಲ್ಲ.
ಹ್ಮ.
ಅವ್ರ್ ಇಷ್ಟ.
ಅಂದ್ರರೆ ಇಷ್ಟು ದಿನ ಎಲ್ಲ ಹಾಸ್ಟೆಲಲ್ಲಿ ಇರ್ತೀರಾ. ಇವಾಗ ಒಂದು ವೀಕ್ ಸೂಟಿ ಕೊಡ್ತ ತ್ರ ಊರಲ್ಲಿ ಹೋಗಿ ಇದ್ರರೆ ಚಲೋ.
ಹ್ಮ.
ಅಲ್ಲೇ ಇರೋದು, ಅಲ್ಲೇ ಊಟ ಮಾಡಿ, ಒಂಥರ ಬೇಜಾರಾಗಿರ ತ್ ಹಾಸ್ಟೆಲ್ಲ್ಲಿ ಇದ್ದು ಇದ್ದು.
ಹಳ್ಳಿ ವಾತಾವರಣ ಚೇಂಜ್ ಇರುತ್ತಲ್ಲ.
ಹ್ಮ.
ತೋಟ, ಮನೆ, ಹಸು, ಎಮ್ಮೆ,
ಕೇಲ್ಲ ಹೋಗ್ತೀರಾ,
ಹಾ ಹೋಗ್ತಿವಿ ನಮ್ದೇ ತೋಟ ಐತಿ.
ಹಾ ಏನ್ ಮಾಡಿದೀರಾ ತೋಟದಲ್ಲಿ.
ಕಬ್ಬು, ಭತ್ತ,
ಹ್ಮ್ ಕಬ್ಬೆಲ್ಲ ಬೆಳಿತೀರಾ.
ಹಾ ಬೆಳಿತೀವಿ. ಮತ್ತೆ ತೋಟ ಮನೆ ಮುಂದ ಮನಿ ಕಡ್ಸಿವಿ ಅಲ್ಲ ಒಂದ. ಮನಿ ಮುಂದ ಬಾವಿ ಐತಿ, ಬೋರ್ವೆಲ್ಲ ಐತಿ, ಹಾ ಹೂವಿಂಗಿಡ ಹಣ್ಣಿನ್
ತರ ಖುಷಿ ಆಗ್ತಿದೆ ಇನ್ನು.
ಹಾ ಮತ್ತೆ.
ಅಂದ್ರೆ ಹೂವು, ಹಣ್ಣು, ಎಲ್ಲ
ಹಾ ಎಲ್ಲ ಹಾಕಿದ್ದೀವಿ
ಅಂದ್ರೆ ನಿಮ್ಗೆ ಹೊಲ್ದನ ಮನೆಯಲ್ಲ ಇರಾಕ್ ಇಷ್ಟ ಎನ ಊರ ಮನೆ ಇರಕ
ಎರಡಲ್ಲೂ ಇಷ್ಟ ಆದ್ರೂ ತೋಟದ ಮನೆಯಲ್ಲಿ ಚೆನ್ನಾಗಿರುತ್ತೆ ಮತ್ತ ಏನು ಫೋನು ಟಿವಿ ಏನು ಇರಲ್ಲಾ
ಹ್ಮ
ನೈಸರ್ಗಿಕವಾದ ಗಾಳಿ ನೀರು
ಹ್ಮ್
ಆ ವಾತಾವರಣ ಬೇರೆ ತರನೇ ಇರುತ್ತಾ
ಮತ್ತೆ ಏನ್ ಮಾಡ್ತಾ ಇದೀರಿ
ನೀವು ನಿಮ್ ತೋಟದಲ್ಲಿ ಏನ ಹಾಕಿದ್ದೀರಾ
ನಮ್ದು ತೋಟ ಅಂತ ಏನು ಮಾಡಿಲ್ಲ ಹೋಲದಲ್ಲಿ ಭತ್ತ ಅಂದ್ರೆ ಹ ತ್ತ
ಹಾ
ಹತ್ತಿ ಹಾಕಿದ್ದೀವಿ
ಹ್ಮ್
ಹಾಂ ಆಯಿತು ಹೊಲ್ದಲ್ಲಿ ನಿಂಬೆ ಹಣ್ಣಿನ ಗಿಡಾ ಹುಂಚಿನ ಮರಾ ಮಾವಿನ ಮರಾ ಎಲ್ಲಾ ಇದೆ
ಇವಾಗ ಮಾವಿನ ಹಣ್ಣಿನ್ ಸೀಸನ್ ಇತ್ತು
ಹ್ಞೂಂ ಆಗಿದವು ನಮ್ಮ ಹೋಲದಲ್ಲೇ ಜಾಸ್ತಿ
ಹ್ಮ್
ನಿಮ್ಮ ಹೋಲದಲ್ಲಿ ಹಣ್ಣು ಯಾವವು ಇಲ್ವಾ
ಹ ಪೇರಲ ಹಣ್ಣು, ಚಿಕ್ಕು, ಬನಾನ,
ಹ್ಞೂ ಬನಾನೂ ಇದೆ
ಹಾ
ಹ್ಮ್
ಮತ್ತೆ ನೀರಲಹಣ್ಣು
ಹ್ಮ್ ಹ್ಮ
ಹ್ಮ್ ಮತ್ತೆ ಪಪ್ಪಾಯ ಅಂದ್ರೆ ಜಾಸ್ತಿ ಇಲ್ಲಾ ಎರಡು ಮೂರು ಎರಡು ಮೂರು ಹಾ ಮನಿಗ ಆಗತಾವ ಹ ಹಾ ಅಂದ್ರೆ ನೀರಲ್ ಹಣ್ಣ ಕೊಟ್ಟಿವಿ ಅಂದ್ರೆ
ಹ್ಮ್
ಹ್ಮ್
ಜಾಸ್ತಿ ಆಗ್ತಿದಾವ
ಹಾ
ನಮ್ಗ ಇಷ್ಟು ಕಳ್ಸ್ ಬೆಕ್ರೀ
ಹ ನಿಮ್ಗ್ ಕಳ್ಸೋದ ಆಗಲ್ರಿ ಇವಾಗ ನಮ ಫ್ರೆಂಡ್ಸ್ ಅಲ್ಲಿ ಶಾಪುರಾಗ ಒಂದ್ಸಲ ಒಯ್ದಿದ್ನೇ ರೀ
ಹಾ ರೀ
ತಿಂದಿದ್ದೀರಿ ಎಲ್ಲಾರು
ಹೌದು ನಮ್ಗ ನಿಮ್ಗ ಬಾಳ ದೂರ ಆಗೆತ್ರಿ
ಹೌದ್ರಿ
ಇವಾಗ ಎಲ್ಲಿ ಮೈಸೂರಲ್ಲಿದ್ದೀರಾ ನೀವು
ಹಾ ಮೈಸೂರಲ್ಲಿ ಇದ್ದೀವಿ
ಹ್ಞೂ ಅಂದರೆ ಮೈಸೂರಲ್ಲಿದ್ದೀರಾ ಇವಾಗ ನಿಮ್ಮೂರು ಹಳ್ಳಿಗೆ ಹೋಗ್ತಾ ಇದ್ದೀರಾ ಹಬ್ಬಕ್ಕೆ
ಆ ಹಾ
ಕಾಲೇಜ್ ಮೈಸೂರಲ್ಲಿ ಮಾಡಿದರ.
ಹ್ಮ್
ಚೆನ್ನಾಗಿದೆ ಮೈಸೂರು.
ಹಾ ಚೆನ್ನಾಗಿದೆ
ಹೆಂಗ್ ಮಾಡ್ತಾರೆ ಆ ಕ್ಲಾಸೆಲ್ಲ.
ಹ್ಮ್ ಚೆನ್ನಾಗಿ ಹೇಳ್ತಾರೆ ಎಲ್ಲಾ ಕನ್ನಡದದಲ್ಲೆ ಹೇಳ್ತಾರೆ ಅರ್ಥ ಆಗಂಗ್ ಹೇಳ್ತಾರೆ. ಅರ್ಥ ಆಗ್ಲಿಕ್ಕಂದ್ರ ಇನ್ನೊಮ್ಮೆ ಹೇಳ್ರ್ ಅಂದ್ರೆ ಹೇಳ್ತಾರೆ. ಹ್ಮ್ ನೋಡ್ಸವೆಲ್ಲ ಚೆನ್ನಾಗ್ ಬರಸ್ತಾರ.
ಹ್ಮ್
ಅಂದ್ರೆ ಎಕ್ಸಾಮ್ ಫುಲ್ ಸ್ಟ್ರಿಕ್ ನಡಸ್ತಾರ.
ಹ್ಮ್ ಅಂದ್ರೆ ಎಕ್ಸಾಮ್ ಸ್ಟ್ರಿಕ್ಟ್ ನಡೆಸಿದ್ರೆ ಸ್ಟೂಡೆಂಟ್ಗಳು ವಿದ್ಯಾರ್ಥಿಗಳು ಓದಕ್ ಅನುಕೂಲ ಆಗತ್ತೆ ಅಂತ್
ಹ್ಮ್ ಈ ಕಾಲೇಜ್ ನಾಗ್ ಫೋನ್ ಅಲೋ ಇಲ್ಲ.
ಹ್ಮ್
ಐ ಡಿ ಕಾರ್ಡ್ ಇರ್ಲಾರ ಯಾವ ಸದಸ್ಯರ್ನು ಒಳಗ್ ಕರ್ಕೋದಿಲ್ಲ.
ಕರ್ಕೊಳಲ್ಲ ಒನ್ ಡೇ ಬಿಟ್ ಬಂದ್ರೆ
ಒನ್ ಡೇ ಬಿಟ್ಟ ಬರ್ಲಿ ಬೇಕಿದ್ರೆ ಐಡಿ ಕಾರ್ಡ್ ಅದೇ ನಾವು ಕಾಲೇಜ್ ಬಟ್ಟಿ ಆ ಕೊಂಡ್ರು ಕರ್ಕಲ್ಲ.
ಐ ಡಿ ಕಾರ್ಡ್ ಇ
ಹ್ಮ್ ಎನಿ ಕಂಡೀಷನ್ ಇರ್ಲೇಬೇಕ.
ಗ್ಲೇಬೇಕು ಹ್ಮ್
ಎಲ್ಲ ದೂರ ಆಗತ್ತಲ್ಲ ಭಾಳ ಸ್ಟ್ರಿಕ್ ಇದೆ ಅಂದಂಗಾಯ್ತು ಕಾಲೇಜ್.
ಹಾ
ಮತ್ತೆ ರಿ ಸಮಾಚಾರ.
ಮತ್ತ ಏನ್ ಇಲ್ ನೋಡ್ರಿ ಮಳಿ ಐತೇನ್ರಿ.
ಏನಿಲ್ಲವಾ ಮಳೆ ಇಲ್ಲ ಏನಿಲ್ಲ ಜಾಸ್ತಿ ಗಾಳಿ ಬಿಟ್ಟದ.
ಹ್ಮ್ ಇಲ್ಲಿನೂ ಹಾಗೆ
ಅಲ್ಲಿನುನು ಮೋಡ ಆಗಿದೆ.
ಮನೇಲಿ ಬರ್ತಾರ ನಿಮ್ಮನ್ ಕರ್ ಕೊಂಡ್ ಹೋಗೋಕ್ಕೆ
ಹ ನಮ್ಮ ಅಕ್ಕೋರ್ ಗಂಡ ಮಾಮ ಬರ್ತಾರೆ.